ಹಲೋ.
ಹಲೋ.
ಯಾವ ಊರು.
ನಮ್ಮದು ಕಕ್ಷಿಗೇರಿ.
ಕಕ್ಷಿಗೆರಿನಾ. ಏನ್ ಮಾಡ್. ತಾ ಇದ್ದೀರಾ.
ಏನಿಲ್ಲಾ ಹೊಲಾ ಮನಿತನ ಮಾಡ್ಕತಾ ಇರ್ತಿವಿ.
ಕಾಲೇಜ್ ಹೋಗಲ್ವಾ. ಶಾಲಿಗಳು ಬರಕ್ ಶಾಲಿ ಇಲ್ಲ ಸ್ಕೂಲ್ ಹಲೋ
ಕೇಳ್ತಾ
ಹಾ ಕೇಳ್ತಾ ಇದದೆ
ನಿಮ್ದ ಯಾವರು
ನಮ್ದು ಇಲ್ಲಿ ಶಾಪುರ್
ಚೆನ್ನಾಗಿದ್ದೀರಾ
ಚೆನ್ನಾಗಿದ್ದೀ ನೀವು ನಿಮ್ಮ ಹೆಸರೇನು
ನಮ್ಮ ಹೆಸರು ಆರಕ್ಸೂರಿ
ಆರಕ್ ಸೂರನಾ
ಮತ್ತೆ ನಿಮ್ ಕಡೆ ಹೇಗಿದೆ ಮಳೆ ಗಾಳಿ
ಮಳೆ ಇಲ್ಲ ಬೆಳೆ ಹಚ್ಚಿ ಬೀಜ ಊರಿವವಿ ಏನು ಮಳೆ ಬರ್ತಾ ಇಲ್ಲ
ಹ
ಅದಕ್ಕ ನೀರು ಕ್ಯಾನಲ್ ದತ್ತು ಒಂದು
ಹ ನೀರಾವರಿ ಇದಯಾ ನೀರಾವರಿ ಇದ್ಯಾಾ
ಆರಿ
ನೀರಾವರಿ ಇದೆಯಾ
ಎಲ್ರಿ ಒಣ ಬೇಸ
ಒಣ ಬಸಾಯ
ಹಾರಿ
ಆ ಏನ್ ಬೆಳತಿದ್ರ ನೀವು
ಹ ನಾವು ಹತ್ತಿ ಬೆಳ್ತೇವಿ ಮತ್ತ ಮಳೆಗಾಲಕ್ ತಗ್ರಿ
ಹಾ
ಸ
ಈಗ ಸದ್ಯಕ್ಕೆ ಏನ್ ಬೆಳದ ಇದಾರ ಹತ್ತಿನ ಹ ಮತ್ತೆ ನಂಬಲ್ಲಿ ಒಂದು ಬಿಸ್ನೆಸ್ ಇದೆ ಬರ್ತೀರಾ ಬಿಸನೆಸ್
ಬಿಸ್ನೆಸ್ ಏನಲ್ರರಿ ಅದೇ ಹೊಲಾ ಮನಿತನ ಮಾಡ್ಕತ್ತರಿ
ಹಾ ಹಲೋ
ಹೆಲೋ ರಿ
ನಂಬಲ್ಲಿ ಒಂದ್ ಫೋನ್ ಕೊಡ್ಬೇಡ ಯಾರಿಗೆ ನಂಬಲ್ಲಿ ಒಂದ ಬಿಸ್ನೆಸ್ ಅದ ಬರ್ತೀರಾ
ಏನ್ ಬಿಸ್ನೆಸ್ ರೀ
ಹ ಡೈರಿ ಆ ಕೆಲ್ಸ ಮಾಡೋದು
ಹಾ ಇಸ್ತ್ರಿ ಅಮೌಂಟ್
ಅಮೌಂಟ್ ತಿಂಗಳಿಗೆ ಹದ್ನೆಂಟು ಸಾವಿರ
ಹದ್ನೆಂಟು ಸಾವಿರ ಏನ್ ಕೆಲ್ಸ
ಹ್ಮ ಅದೇ ಯ ಕ್ಯಾನ್ ಗಳು ಒಯ್ದಡದು
ಹ ಏನ್ ಊರ್ ಊರ್ಗೆ ಯಾಕ ಬೇಕೆನ
ಹಾಲು
ಅಲ ಊರ ಊರಿಗೆ ಹಾಕ್ಬೇಕೇನಂದ್ವಿ
ಇಲ್ಲ ಅಲ್ಲೇ ಗಾಡಿಗಳಿಗೆ ಶಿಫ್ಟ್ ಮಾಡೋದು
ಹಾ ಬರ್ತೇವಿ ಎಲ್ಲಿ
ಬೆಂಗಳೂರು
ಯಾನಗರ
ಹ ಇಕಡೆ ಹ ಜಾಲಹಳ್ಳಿ ಅಂತ ಮೇಡಂ ಹಲೋ
ಹಲೋ
ಅಲೋ ಬರ್ತೀರಾ ಹ ಹ್ಮ ನೀನ
ಹಲೋ ಕೇಳ್ತ ಆಯ್ತಾ
ಬರ್ತೀರಾ ನೀನ್ ಕರಳ ಪ್ರಾಮಿಸ್ ನ ಎ ಈಗ ಆತ ಕೂತ್ ಯ್ರ ಕಾಲು ಏನದ್ಯ ಅಲೋ ನೀವು ಬೇರೆ ಹಡುಡ್ರ ಕಕ ಹಚ್ಕೊಂಡ್ ಮಾತಾತ ಅಲೋ ಏನ್ ಮಾಡ್ತಾ ಇದೀರ ಮತ್ತೆ
ಏನಿಲ್ಲ
ಮತ್ತೆ ನಡ್ದ ಸಮಾಚಾರ
ಏನು ಇಲ್ಲ ಬೆಳೆ ಬಿತ್ತೀವಿ ಮಳೆ ಬರಲ್ತು
ಹಾ ಹೌದಾ ಆ ಬರ್ತೀರಾ ಅಂತ ಕೇಳ್ದೆ ನೀಮ್ಮ ಬಿಸ್ನೆಸ್ಗೆ
ಹಾ ಬರ್ತೀವಿ
ಅದೇ ನಿಮ್ ಇನ್ನು ಎಷ್ಟು ಒಂದ ನಾಲ್ಕೈದು ಜನ ಬೇಕಾಗಿದೆ ವ
ಹಾ ಬರ್ತಾರ ಅವರು
ಏ ಕತ್ತೀ ಬಾರ್ಲಾ ಹಲೋ
ಹಲೋ
ಬರ್ತಾರ ನಿಂಬಲ್ಲಿ ನಾಲ್ಕೈದ ಜನ
ಏ ಅಷ್ಟೇನಿಲ್ಲಾ ಇಬ್ರು ಬರ್ಬೋದು
ಇಬ್ಬರು ಬರ್ತೀರಾ ಈ ಆಯ್ತು ಬನ್ನಿ ನಮ್ ಕಡೆ ರೂಮು ಎಲ್ಲಾ ನಮ್ ಕಡೆನೆ
ಹಾ
ನೀವು ಜಸ್ಟ್ ಕೆಲ್ಸ ಕಿಲ್ಲ ಊಟ ಬಿ ಎರಡ್ ಹೊತ್ ನಮ್ ಕಡೆ ಅಷ್ಟೆ ಒಂದ್ ಹೊತ್ ನಿಮ್ ಕಡೆ
ರೂಮು ಎಲ್ಲಾ ನಿಮ್ ಕಡೆ
ಹಾ ರೋಮ್ ಬಾಡಿಗೆ ಎಲ್ಲ ನಮ್ ನಮ್ ನಿಮ್ ಕಡೆ ಬಟ್ ಒಂದ್ವತ್ತು ಊಟಿಂದ ನಿಮ್ ಕಡೆ ಉಳಕಿದ್ದಲ್ಲ ನಿಮ್ ಬಸ್ ಖರ್ಚು
ಬಟ್ಟೆ ಅದು
ಹ ಹ ನಿಮ್ದೆಲ್ಲ ಕೆಲ್ಸ ನಾವೇ ನೋಡ್ಕೋತೇವಿ
ಬಟ್ಟೆ ಅದು ಎಲ್ಲಾ ನಾವೇ ತೊಬೇಕು
ಅದೇ ನೀ ನಿವಗೆ ತರ್ಬೇಕ ಅಲ್ಲಿ ಬಟ್ಟೆ ಇಲ್ಲಿ ಇಲ್ಲಿ ಬಗಾನ ಬೇಕಾದ್ರೆ ನಾವು ಕೊಡಸ್ತೇವೆ
ಇಲ್ಲ ಹಾಲಿನ್ ಡೈರಿಯಲ್ಲಿ ಅವು ಏನೋ ಕಂಪ್ನಿಲ್ಲ ಚಂದ ಟಿ ಶರ್ಟ್ ಬರ್ತಾವ ಇರ್ತಾವ
ಹಾ
ಮತ್ತೇನ ನಡದ ಸಮಾಚಾರ
ಅದಕ್ಕೆ ನೀವು ಬರ್ತೀರಾ ಅಂತ ನಿನ್ಗೆ ಕಾಲ್ ಮಾಡಿದ್ದೇಯ ನಾವು
ಹಾ ಬರ್ತೀವಿ
ಹ್ಮ್ ನಿಮ್ಮ್ ಹೆಸರು ಏನ ಅದ್ರ ಅಲ್ಲಾ
ಸುರೇಶ್
ಹಾ ನಿಮ್ದು ಜಮೀನ್ ಎಷ್ಟು ಎಕರೆ ಇದೆ
ಒಂದೇಕರೆ
ಒಂದ್ ಎಕ್ರೇ
ಹಾಂ
ಈಗ ಸದ್ಯಕ್ಕೆ ಏನ್ ಬಿತ್ತಿದ್ದೀರ
ಹತ್ತಿ ಹತ್ತಿ
ಹತ್ತಿ ಬಿತ್ತಿದ್ದೀರಾ
ಹಾ
ಹ್ಮ್ ಅವ ಅದಕ್ಕೇನ ಅವು ಎಲ್ಲಾ ಸಲ್ಯೂಷನ್ ಇದೆ ನಿಮ್ ಕಡೆಗೆ
ನೀರ ಒಂದೇ ಇಲ್ಲ ಎಲ್ಲ ಸೊಲ್ಯೂಷನ್ ಅದು
ಹ ಎಣ್ಣೆ ಹೊಡಿಬೇಕು ಅದಕ್ಕೆ ಆರ ಹದಿನೆಯ್ದು ದ ದಿನಕ್ಕೊಮ್ಮೆ
ಹಾ ಹೊಡ್ತೀವಿ
ಮತ್ತೆ ಗೊಬ್ಬರ ಚೆಲ್ಬೇಕು
ಹಾ
ಗೊಬ್ಬ್ರ ಯಾವ ಗೊಬ್ಬ್ರ ಹಾಕ್ತಿರಿ ನೀವು
ಇ ರೇ ಡಿ ಎ ಪಿ
ಹಾ
ಇಂತ ಯಾವಾಗ ಸವ್ ಬರ್ತಾವ ಆಗ್ತಿವಿ ನಿಮ್ದ ಜಮೀನ್ ಇಲ್ವಾ
ನಮ್ದು ಇಲ್ಲ ಅದಕ್ಕೆ ಇಲ್ಲಿ ನಾ ಬೆಂಗಗಳೂರಲ್ಲೇ ಕೆಲ್ಸ ಮಾಡ್ತಾ ಇದ್ದ್ವಿ
ಅದು ಮನೆ ಅದ ಎಲ್ಲ ನಿಮ್ದೇ ಸಪುಂತ
ಹಾ ಇಲ್ಲಿ ನಮ್ದೇ ಸ್ವಂತ ಅದಕ್ಕೆ ನೀ ರೂಮ್ ಎಲ್ಲ ಲ ಬಾಡಿ ರೂಮ್
ಅದು ಕಂಪನಿಯಿನ ನಿಮ್ದೆ
ಹಾ ಕಂಪ್ನಿ ನಮ್ಮ್ ಕಂಪ್ನಿ ನಮ ಮಾಲಕರುದು
ಹಾ
ಬಟ್ ರೂಮ್ ಅಷ್ಟೇ ಅಲ್ಲ ನಮ್ಮ ಇದ್ದಾವೆ
ಅದು ನೀವು ಕೆಲ್ಸಕ್ಕ ಹೋತ್ರಿನ್ ನಮ್ಮಂಗ
ಹಾ ನಿಮ್ಮಾಗ ನಾವು
ನಿಮ್ಗೆ ಎಷ್ಟು ಅಮೌಂಟ್ ನಮ್ಗೆ ಎಷ್ಟು ಅಮೌಂಟ್
ನಮ್ಗೆ ಟ್ವೆಂಟಿ ಫೈವ್ ನಿಮ್ಗೆ ಹದ್ನೆಂಟು ಅ ಬರಿ ನಿಮ್ಗೆ ನಿಮ್ ನಿಮ್ ಕೆಲ್ಸ ನೋಡ್ತಾರ ಪಫಸ್ಟ್
ನಿಮ್ಮದು ಭಾಳ ಹಿರಣ್ಯ ಇರ್ತನ್ ಕೆಲ್ಸ ನಮ್ಮದು ಭಾಳ ಹಿರಣ್ಯ ಇರ್ತ
ನಮ್ಮದು
ನಿಮ ನಿಮ ನಿಮ್ ಕೆಲ್ಸ ನೋಡ್ತಾರ ಪಫಸ್ಟಿಗೆ
ಹ್ಮ್
ನಿಮ್ ಕೆಲ್ಸ ಕೆಲ್ ಕೆಲ್ಸ ನೋಡ್ತಾ ನೋಡ್ತಾ ನೋಡ್ತಾ ಕೊಡ್ತಾರ ನಿಮ್ಗೆ ಪೇಮೆಂಟ್
ಅಂದ್ರೆ ಕೆಲ್ಸ ಮಾಡಿದಂಗಗೆ ಪೇಮೆಂಟ್ ಕೊಡ್ತಾರ ಹ
ನಾವು ಸ್ವಲ್ಪ ಜಾಸ್ತಿ ಮಾಡ್ತೇವೆ ನಮ್ದು ಬಿಗಿ ಇರ್ತ್ತೆ ಅದಕ್ಕೆ ನಮ ಪೇಮೆಂಟ್ ಜಾಸ್ತಿ
ನಾವು ಸ್ವಲ್ಪ ಮಾಡ್ರರು ಗ ಘನ ದವಾಷ ಮಾಡ್ತೀವಿ ಕೆಲ್ಸ
ಹಾ ಹೌದಾ
ಹ್ಮ್
ಅದಕ್ಕೆ ನಿಮ್ಗೆ ಕೇಳಿದೆನನ್ ಬರ್ತೀರಾ ಹ
ಹಾ ಬರ್ತೀವಿ ಒಂದು ಬ್ರರುವಿ
ಅದೇ ನಿಮ್ಗೆ ಏನ್ ಚಿಂತೆ ಇರ್ಲಾರ ನಾವ್ ನೋಡ್ಕ ವು ಮಾಲಕ ಮಾಳ ಕ್ಕೆಲ್ಲಾ ಹೇ್ದಾರ ನಮ್ಗೆ
ಯಾವನ ಬರ್ತಾವ ರಾತ್ರಿ
ಏ ಅಂತ ಅಂತ ಎಂತ ಲ್ಲ ರೇ ಅಲ್ಲಿ ಎಲ್ಲಾ ಬಟ್ ನೀವು ರೊಕ್ಕ ಕೊಟ್ಟು ಹೋಗಕ್ನಂದ್ರ ನಡತ ಅಲ್ಲಿ
ರೊಕ್ಕಾ ಏಟೋ ಒಂದುಕ್ಕೆ
ಒಂದಕ್ಕ ನೀವ್ ಮಾಡ್ದಂಗ
ಅದು ಶ ಒಂದ್ ಶ್ಯಾಟಿಕೇಟ್
ಹಾ ಸಾಟ್ ಕ್ಕ ಕಲ್ಲ ತಾಸಲಕ್ಕ
ತಾಸ್ಗೆ ಎರಡು ಮೂರು ಸಾವಿರ
ಅ
ವಡ್ಲಾರ್ದ
ಒಡ್ಲಾರದು ಇರ್ತಾವ ಹೊಡದ ಹಕು ಅಮೌಂಟ್ ಕಮ್ಮಿ
ಹಾ ಒಂದು ಒಡ್ಲಾರದಕ್ಕೆ ಎರಡವರ್ ಇದ್ರು ಇವ ದಡ್ ಹದ್ನೈನೂರು
ಅವು ಎಲ್ಲಾ ರೂಮ್ ಅದು ಏನು ಸೌಂಡ್ ಅದು ಏನ ಕೇಳಲ್ವ
ಹಾ ಏನಿಲ್ಲ
ಯಾರದನ ತೊಂದ್ರೆ
ಯಾರ್ದ ಏನ ಇರ್ಲತ್ತ ಅಂದ್ರೆ ಅದರ್ದೇ ಒಂದು ಕಂ ಒಪ್ಪನಿದೆ
ಅದ್ರದ್ದೇ ಒಂದು ಕಂಪನಿ ಇದೆ
ಹಾ ದೊಡ್ ಕಂಪ್ನಿ ಇದೆ ಅದಾರದೇನ್
ಅದಕ್ಕ ಏನಾನ ಮಲ್ಲ ಮದ ಕೊಡ್ತಾರ
ಹ ಏನುೂ ಇಲ್ಲ
ಜಮ
ಅದೊಂದು ರಬ್ಬಲ್ ಪೀಪಿ ಕೊಡ್ತಾರೀ ನಿಮ್ಗೆ
ಹ್ಮ್ ರಬ್ಬಲ್ ಪಿಪಿ ಚಂದ್ರತ
ನಿಮಗ ಗೊತ್ರ
ಒಳಗ್ ಹೋಗುತ್ತೆ ನೀವ್ ಏನ ಮಾಡಿದೀರಾ
ಏ ನಾವೇನಿಲ್ಲ ಬಟ್ ಕೇಳ್ದ ಈ ನಮ್ ನಮ್ ರೂಮ್ ನಲ್ಲೇ ಹೋಗಿದಾರ ಒಂದ್ ಮೂರ್ದಕ್ ಜನ
ಅಂದ್ರು ನೀವನು ಹೋಗಿರ್ಬೇಕಲ್ಲ ಒಂದಲ್ಲ ಒಂದ್ಸಲ
ಏ ನಾವ ಹೋಗಿಲ್ಲ
ಹೇಳಿದ್ರ ಹಂಗೆ ಓತಾನ ಅವಾಗ ಅವಾಗ ಅಂತ ನಿಮ್ ದೋಸ್ತರು
ನಿಮ್ಗೆ ಅಕೋಣ ನಮ ದೋಸ್ತರು.
ಅವು ಅವಾಗ್ಲಕ್ಷದ ಈಗ ಹೇಳಿರಲ್ಲ ಅವಾಗ್ಲಕ್ಷದ ಕೂನ.
ಯಾವಾಗ್ಲ ಇದು.
ನೀವ್ ಹೇಳಿದ್ರ ಅಲ್ಲ ಅವಾಗ ಊನ ಆದಾರ ಸ್ವಲ್ಪ.
ಹೌದಾ
ಅವು ಕರನವು ಬರ್ತಾವ ಬಿಳಿ ಬರ್ತಾವ ಮಾಲ್ಗಳ.
ನಿಮ್ ಯಾವ್ ಬೇಕವು
ಅವು ಗೋವಾಕ್ ಹೋಗ್ಬೋದನಾ
ಗೋವಾ ಪೇಮೆಂಟ್ ಕೊಟ್ಟ ಹೋಗ್ನೀವು.
ಅಲ್ಲಾ ನಿಮ್ ಕಂಪ್ನಿ ಲಸಿಂದ ಯಾವಾಗಾನ ಟೂರ್ ಅದು.
ವರ್ಷಕ್ಕೊಮ್ಮೆ ಇರ್ತದ ಒಂದ್ಸರ.
ಚಂದರ್ ತಾವ ಮಾಲ್ ಗೋವಾದಾಗ
ಏ ನೀವ ನೀವ್ ಬೇಕಾದಂಗ ನೀವ್ ಕೇಳದಂಗ.
ಈ ಸರ್ಷಗ ಮಾತ.
ವರ್ಷೆಕ್ಕ ಮೂವತ್ತರ.
ಶಾಟ್ ಚಲೋ ಇರ್ತಾವ
ಹಾ
ಆಮೇಲೆ ಹಚ್ಚಂದ ನೀವು ಕಾಲು.
ಬೇಡ ಇನ ಇನ್ನ ಎರಡು ನಿಮಿಷ. ಹ
ಹ್ಮ್
ಹಾ
ಮಾತಾಡಬಾರದು ಇದ್ರ ಒಳಗೆ.
ಆಯ್ತು ಆಯ್ತು ಸಾರಿ ನೋಡ ಮಳೆ ಇಲ್ಲ ಮಾಡ ಆಗುತ್ತೆ ಮಳೆ ಬರಲ್ಲ.
ಸ್ಕೂಲ್ ಸ್ಕೂಲ್ ಇದ್ದ ನಿಮ್ಮ್ರಗೆ.
ಅದಾವೇ ಹತ್ತನೇ ತನ ಅದಾವ.
ಬರೀ ಹತ್ತರ್ತನ ಅಷ್ಟೇ
ಹತ್ರರ್ ತಾನನೆ ಮತ್ತ ನಾವು ಆ ಕಡೆ ಸುರ್ಪುರ್ಕ ಹೋಗ್ಬೇಕು ಹನ್ನೊಂದು ಹನ್ನೆರಡು ಕಾಲೇಜ್
ಹೌದಾ ಹೌದಾ
ನೀನು ಶಾಪುರ್ಲ್ಲ ನಾವ್ ಹಾಕದೆ ಬರೋದು ಮ ನಮ್ಮ್ ಡಿಸ್ಟ್ರಿಕ್ ಆ ಕಡತಿ
ಸುರಪುರ ಅಲ್ಲಿ ಬಗ್ಲನ್ರ ಮಾತ್ರ
ಹಲೋ
ಹಾ ಮತ್ತೇನ್ ಹ
ಮತ್ತೆ ಏನೆಲ್ಲಾ ನಿಮ್ ಕಡೆ ಮಾಡಾಗಿ ಗಿಡ ಆಗಿದೆ ಎಲ್ಲ
ಇಲ್ಲ ಮಾತಾ ಎಷ್ಟ
ಹಲೋ ಮತ್ತೆನದ ಸಂಸಾರ
ಅಲ್ಲಿ ಸಿಟಿಯಲ್ಲಿ ಎಲ್ಲಾ ಗಿಡ ಅವು ಇರುತ್ತಾ
ಹಾ ಇರ್ತೇವೆ ಕೆಂಪ್ ಕೆಂಪಗೆ
ಮಾಗ ಹೇಳ ಆ ರ
ಇಲ್ಲಿ ಒಬ್ರು ಆನಂದ್ ಶೆಟ್ಟಿ ಅಂತ ಒಬ್ಬರು ಇದ್ದಾರೆ
ಆ
ಹ ಮತ್ತೆನ್ ನಡ್ದದೆ ನಿಮ್ ಕೂಡೆ ಸಂಚಾರ